ನಮಸ್ತೆ ಏನ್ ಮಾಡತ್ತೀರ ಆರಾಮ್
ಏನಲ್ರರಿ ಇವಾಗ ಸ್ನಾನಾಗೀನ ಆಯ್ತು ಇದ್ದ ಇವಾಗ ಕೂತೇ ಇದೇ ನಸ್ಟ
ನಸ್ಟ ಅದ ಮಾಡಿದ್ರೇ ಇಲ್ಲ ಇನ್ನ ಮಾಡ್ಬೇಕು
ಇಲ್ಲ ಇವಾಗ ಹೋಗಬೇಕ್ರೀ ನಷ್ಟ ನಿಮ್ದ್ರ ನಸ್ಟ ಎಲ್ಲ
ನಮ್ದು ಇನ ಏನ ಇಲ್ಲ ಜಳ್ಳಕ ಅದು ಮಾಡ್ಕೊಂಡ್ ಕುತ್ತಿವಿ. ಈಗ ಹೋಗ್ಬೇಕ್ ನೆಕ್ಸ್ಟ್ ಹ್ಮ ಮತ್ತೇನ್ ಮಾಡತ್ತರಿ.
ಏನಲ್ರರಿ ಇವಾಗ ಒಂದು ಫೋನ್ ನೋಡಕ್ ಹಚ್ಚಿದೆ ಯಾವದಾರೂ ಹೊಸ
ಹೊಸ ಫೋನ್ ತಗೋಬೇಕ್ರಿ
ಹೂ ಹಾ ಈಗ ಅದು ಬಾಳ ದಿವಸ ಆಯ್ತ್ರಿ ಒಂದ್ ಫೋನ್ ಆಯತ ಇವ ಹಳೆ ಫೋನ್ ವಿವೋ ಐ ತರ್ಟಿ ನೈನ್ ಇತ್ತು ಅವಾಗ ಅಂದ್ರೆ ಸೆವೆಂಟೀನ್ ತೌಸಂಡ್ ಇತ್ರಿ ಇವಾಗ ಮತ್ತೆ ಒಂದ್ ಯದರ ಈ ತಗೋಬೇಕಂತ ಅದಿನ್ರಿ ಅದಿಕ್ಕೆ
ಹೌದಾ ಈಗೇನ್ ಪ್ರಾಬ್ಲಮ್ ಐತೆೇಏನ್ರೀ ಫೋನ್ ಈಗಾಕ ವಿವೋ
ಪೊ ಪೋನ್ ಇಲ್ಲ ಇವಾಗೇನು ಪ್ರಾಬ್ಲಮ್ ಇಲ್ ರಿ ಇದು ನಮ್ಮಮ್ಮಿ ಗೆ ಬೇಕತ್ರಿ ನಮ್ಮ ನಮ್ಮ ಮಮ್ಮಿ ತಗಿರೋದು ಅದು ಡಿಸ್ಪ್ಲೇ ಹೋಗತ್ರಿ ಅದಕ್ಕೆ ಇದು ಮಮ್ಮಿ ಕೊಡ್ಬೇಕಲ್ಲ ಅದಕ್ಕೆ ಹೊಸದ್ ಹೊಸದ್ ಯಾವ್ದರ ತೋಗಬೇಕಂತಾರೆ ಹ ಮತ್ತೊಂದ್ ಹೊಸ ಫೋನ್ ತಗಬೇಕಂತ ಅದಕ್ಕೆ ಯಾವರ ಚಲೋ ಫೋನ್ ಇವಾಗ ರೇಂಜ್ ಏನಿಲ್ಲ ಅಂದ್ರೆ ಒಂದ ತಥರ್ಟಿ ಇರ್ಲಿ ರೀ ರೇಂಜ್
ತರ್ಟಿ ಅದ್ರ ನಂಟೈತೆನ್ರಿ ಹಂಗ ತರ್ಟಿ ನೋಡ್ಬ್ಯಾಡ್ರಿ ಆಹ ತರ್ಟಿ ರೇಂಜ್ ಒ ನೋಡಕ್ತ್ರ ಇದುತ್ತು ನಿಮ್ಗೆ ಯಾವ ಕಂಪ್ನಿ ಒಳಗ್ ನಿಮ್ಗೆ ಯಾವ್ದ್ ಚಲೋ ಅನ್ಸತ್ರಿ ವಿವೋದಾಗೋ
ಮ್ಮ್ ವಿವೋನೇ ಚೊಲೋ ಅನ್ಸ್ತತಿ ಯಾಕಂದ್ರೆ ಬ್ಯಾಟ್ರಿನ ಎಮ್ ಎಚ್ ಜಾಸ್ತಿ ಕೊಡ್ತೇನ ಎಲ್ಲಾ ಅದಕ್ಕೆ ವಿಹಾನ ತಗಬೇಕಕ್ಂತ ಇದೇನ್ರಿ
ಹೌದನ್ರಿರಿ ನೀವಂದ ಮತ್ತ ಹಂಗೆ ಚಲೋದೇ ತಗೋಬೇಕಿತ್ತ ಅಂದ್ರೆ ಸುಮ್ಮನೆ ಹಸ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಟಿ ಸಿಕ್ಸ್ ಅ ಬರ್ದಿದೀ ಈಗ ಕ್ಯಾಮ್ರಾ ಕ್ಯಾಮ್ರಾ ಚಲೋ ಬಿಲ್ಡ್ ಕ್ವಾಲಿಟಿ ಚಲೋ ಐತಿ ಮೆ ಸಿಮ್ಲೆಸ್ ಇರ್ತೈತ್ರಿ ಅದು ಸಿಮ್ ಅಂದ್ರೆ ತಿನ್ ಇರ್ತೈತ್ರಿ ಬಾಳ್ ಗ್ಯಲಕ್ಸಿ ಡಿವೈಸ ಇರ್ತವ
ಅದೇ ನೋಡನ್ರೀ ನಮ ಫ್ರೆಂಡ್ಸ್ ನಾವದವು ಅಮೌಂಟ್ ಜಾಸ್ತಿ
ಹ್ಮ್ ಹ್ಮ್ ನೀವ್ ಏನ್ ಮಾಡ್ತೀರಿ ಈಗ
ನಾವ್ ನಾವ್ ಅದೇ ಫೋ ಅದೇ ಯಾವ್ದ ವಿವೋನೇ ಯಾವದಾರ ನೋಡ್ಬೇಕಂತ ನಾವು ನಾವು ಏಮ್ ಬಿ ಬಿ ಏಸ್ ಹೋದ ಕತ್ತೀರಿ
ಎಂ ಬಿ ಬಿ ಎಸ್ ಓದಾತಿರಿ ಹ ಹಾ ಎಂ ಬಿ ಎಸ್ ಸಿ ಓದಾತಿರ ಅಂದ ಮತ್ ಚಲೋದೇ ತೋಗೊಂಡ್ಬಿಟ್ರ ಒಂದು ವಿವೋ ಎಕ್ಸ್ ತ್ರೀ ಹಂಡ್ರೆಡ್ ಅಲ್ಟ್ರಾ ಫೈ ಜಿ ಫೋನ್ ಸ್ಮಾರ್ಟ್ ಫೋನ್ದು ಒಂದಂದು ಒಂದ ರೇಂಜ್ ಈಗ ಒಂದು ಅರವತ್ತರ ತನ ಬೀಳ್ತೈತಿ ಒನ್ ಲ್ಯಾಕ್ ಸಿಕ್ಸ್ಟಿ
ಹ ಬರತ್ರಿ ನಾವ ಒಂದ್ ಸ್ವಲ್ಪ ಎಜುಕೇಶನ್ ಲೋನ್ ಕೂಡ ಮಾಡ್ಸಿದ್ ರಿ
ಹೌದಾ ಸರಿ ಸರಿ ಇಲ್ಲ ಮತ್ತೆ ಗೂಗಲ್ ಪಿಕ್ಸ್ ಅಲ್ಲಿ ನೋಡ್ರಿ ಅದ ಹಾಫ ರೇಟ್ ಅಂದ್ರೆ ಸೆವೆಂಟಿ ಫೈವ್ ತೌಸಂಡ್ ಐತಿ ಗೂಗಲ್ ಪಿಕ್ಸಲ್ ಟನ್ ಆಂಬ್ಲಯಡ್ ಡಿಸ್ಪ್ಲೇ ಬರ್ತತ್ರಿ ಹ ರೀ ಎಲ್ಲಾ ಕ್ಯಾಮ್ರಾಗ ಚಲೋ ಐತಿ ಎಲ್ಲಾ ಚಲೋ ಐತ
ಬ್ಯಾಟ್ರಿ ಎಲ್ಲ
ಬ್ಯಾಟ್ರ ನನು ಚಲೋ ಐತ್ರಿ ಬ್ಯಾಟ್ರನೂ ಚಲೋ ಬ್ಯಾಕ್ಪ್ ಐತಿ ಅಮ್ಡ್ ಡಿಸ್ಪ್ಲ ಐ ಕ್ಲೀನ್ ಐತಿ ಹೆಲ್ಪ್ಫುಲ್ ಸಾಫ್ಟ್ವೇರ್ ಕ್ಲಿಯರ್ ಐತಿ ಎ ಐ ಕ್ಯಾಮರಾ ಫೀಚರ್ಸ್ ಅದವು ಮತ್ತತ್ ಅದ್ರಗಿ ಕಮ್ಮಿ ಬೇಕಂದ್ರೆ ನಿಮಗ ಗೂಗಲ್ ಪಿಕ್ಸಲ್ ಟೆನ್ ಎ ಫೈವ್ ಜಿ ಬರ್ತಿದ್ರೀ ಟೆನ್ ಎ ಅದು ಒಂದು ನಿಮ್ಗ್ ಈಗ ಫೋರ್ಟಿ ಫಿಫ್ಟಿ ತರ ಬರ್ದೈತ್ತು ಫಾರಟಿ ಏ ಫಾರಟಿ ಏ ಟು ಫಿಫ್ಟಿ ನಿಮ್ಮ ಡಿಸ್ಟಿಕ್ ಮೇಲೆ ಡಿಪೆಡ್ ಆಗೆ ರ ಫೋನ್ ಪ್ರೈಸ್ನು
ಹಾ ಹೌದ್ರಿ ಹೌದು ಕರೆಕ್ಟ್
ಗ ಎಸ್ ಟ್ವೆಟಿ ಸಿಕ್ಸ್ ನೋಡಕತ್ರ ಡೈಲಿ ಪರ್ರ್ಮೆನ್ಸ್ಗೆಗೆ ಬೆಸ್ಟ್ ಐತ್ರಲ್ಲ
ಸ್ಯಾಮ್ಸಂಗ್ ರೀ
ಫೋಟೋಗ್ರಾಫಿ ವಿಡಿಯೋ ಬೇಕಂದ್ರೆ ವಿವೋ ಎಕ್ಸ್ ತ್ರ ಹಂಡ್ರೆ ಅಲ್ಟ್ರಾ ನೋಡ್ರಿ ಇಲ್ಲ ನಮ ಈಗ ಅಂದ್ರೆ ಸಾಫ್ಟ್ವೇರ್ ಚಲೋ ಇರಬೇಕು ನಾವುಂದ ಸ್ವಲ್ಪ ಕಂಪ್ನಿ ಗಿಂಪನಿ ವರ್ಕ್ ಮಾಡೋರದಿವವಿ ಅದತ್ಂದ್ರ ಇದು ಇದು ತೊಬೇಕೇರಿ ಗೂಗಲ್ ಪಿಕ್ಸಲ್
ಆ ಹ
ಬಜೆಟ್ ಸ್ವಲ್ಪ ಅಷ್ಟ್ರ ಐತಿ ಎಲ್ಲ ಚಲೋನು ಬೇಕು ಎಕ್ಸೆಪ್ಷನ್ ಐತಿ ಅಂದ್ರೆ ಅಷ್ಟ ಒಂದು ಈ ಫಿಫ್ಟಿ ಫಿಫ್ಟಿ ತೌಸಂಡ್ ತನ ಗೂಗಲ್ ಪಿಕ್ಸಲ್ ಟೆನ್ ಎ ಬರ್ತತ್ ರರಿ ಅದೊಂದು ಚಲೋ ನೋಡಿಿ ಹ್ಮ್ ಅಷ್ಟೇ ಒಂದು ನಿಮಗೆ ತಟ್ಟ ತಟ್ಟಿ ತೌಸಂಡ್ ಬಜೆಟ್ ಅಂದ್ರರುನು ಈಗ ಹೊಸ್ ಲಾಂಚ್ ಆಗ ಫೋನ್ ನೋಡಿದ್ರೆ ಸ್ಯ್ಸಂಗ್ಗೆಲಕ್ಸಿ ಎ ಟ್ವೆಟಿ ಸಿಕ್ಸ್ ಒಂದ ಐತೆ ನೋಡ್ರ ಟ್ವೆಂಟ ಫೈವ ತೌಸಂಡ್
ಸ್ಯಾಮ್ಸಂಗ್ ಗ್ಯಾಲಕ್ಸಿ ರೀ ಅದ ಎಷ್ಟ್ ಐತ್ರಿ ಅಮೌಂಟ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅದು ಹೌದೇ ಇದು ಗೂಗಲ್ ಫಿಕ್ಸ್ ಅಲ್ಲಿ ನೈನ್ ಏನು ಚಲೋ ತಂತ
ಗೂಗಲ್ ಪಿಕ್ಸೆಲ್ ನ ನೈನ್ ಏ ನು ಚಲೋ ಐತ್ರಿ ಬ ಬಟ್ ಅದ್ರ ಬಗ್ಗೆನ ಹೆಚ್ಚ ಹಿಂಗ ಫೀಡ್ಬ್ಯಾಕ್ ಕೇಳ್ಪಟ್ಟಿಲ್ಲ
ಹ ಟೆನ್ನೇ ಚೆನ್ನೈತೆ ಅನ್ರಿ ಗೂಗಲ್ ಫಿಕ್ಸ್ ಅಲ್ಲಿ ಟೆನ್ನೇ
ಗೂಗಲ್ ಟೆನ್ ಎಏರ್ ಚಲೋ ಐತ್ರಿ ಹ ಟೆನ್ ಫಿಫ್ಟಿ ತೌಸಂಡ್ ಎಲ್ಲದಕ್ಕೂ ಚಲೋ ಐತ್ದು
ಹೌದನ್ ಹಂಗಂದ್ರ ಅದೇ ಅದೇ ಚಛಲೋ ಐತ್ರಿ ಹಂಗಾರ್
ಆ ರೇಟಿಗ ಅಷ್ಟು ಗೋಡ ಆಗತ್ತನಂದ್ರೆ ಚಲೋ ಅಂತಾರೆ ಎಷ್ಟೋ ಮಂದಿ ಮತ್ ನಿಮ್ದ ಬಜೆಟ್ ಅಂತರಿ ತರ್ಟಿ ತೌಸಂಡ್ ತ ಇನ್ನೊಂದ ಐ ನೋಡರಿ ಟ್ವೆಂಟಿ ಸೆವೆನ್ ತೌಸಂಡ್ ರೆಡ್ಮಿ ನೋಟ್ ಫಿಫ್ಟೀನ್
ಇಲ್ಲ ರೀ ರೆಡ್ಮಿ ಎಲ್ಲ ಫೋನ್ ಎಲ್ಲ ಇಟ್ಟಾಕವಲ್ರರಿ
ಹೀಟ್ ಆಗತ್ರಿ ಅದ್ರ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಎಲ್ಲಾ ಇದು ಮಾಡತ್ರಿ ಅದ್ನಷ್ಟೋ ಸ್ಮೂತ್ ಇರ್ತಿೈತ್ರಿೀ
ಇರುತ್ ಇರುತ್ರಿ ಅಂದ್ರೆ ಎಲ್ಲಾ
ರೆಡ್ಮಿ ಬ್ಲಾಸ್ಟ್ ಆಗಲ್ರರಿ ಇವು ಬ ಬ್ಲಾಸ್ ನೋಡಿರ್ಬೇಕು ಓಪೋ ಒಓಪೋ ಬ್ಲಾಸ್ಟ್ ಆಗ್ತವು ಇದು ಬ್ಯರೆ ಮೋಟೋ ಬ್ಲಾಸ್ಟ್ ಆಗ್ತಾವ
ಹ್ಮ್ ಅಂದ್ರೆ ಈಟ್ ಅಂತ ಹಾಗೆ ಆಗ್ತವಲ್ರರಿ ರೆಡ್ಮಿ ಅವೆಲ್ಲ ರಿಯಲ್ಮಿ ಹ ಹ
ಆಾಗ ನೀಗೆಲ್ಲ ಚಲೋ ಬಿಡದನ್್ರ ಮೊದಲ್ ಲಾವ ಅಂದ್ರ ಹೆಸರು ಚಲೋ ಇರ್ಲಿಲ್ಲ ಈಗೆಲ್ಲಾ ನೀವು ಆ ರೇಟ್ ಒಳಗೆ ಏನ್ ನೋಡ್ ತೋತಿರ್ಲ್ಲಾ ಯಾ ರೇಟ್ ಒಳ ತೋತಿರ ಅ ರೇಟ್ ಒಳ ನಿಮ್ ೋನ್ ಚಲೋ ಸಿಗ್ತಾವ್
ಹ ರ ಅವತ್ತು ಕ
ಹತ್ತದೆ ಚಲೋ ಸಿಗ್ಬೇಕು ಅತ್ತಂದ್ನು ಅಟ್ಟು ನೋಡಕತ್ರ ನತಿಿಂಗ ಒಳಗ್ನು ಚಲೋ ಅದ ನೋಡ್ರಿ ಈಗ ನಿಮ್ ಬಜೆಟ್ ನೋಡಕತ್ರ ್ ಫೋನ್ ತ್ರೀ ಎ ಪ್ರೋೈ್ ಜಿ ಒಂದ್ ಬರ್ತೈತ್ ನೋಡ್ರಿ ನೆತಿಂಗ ಸ್ೀಯ ಹಾ ಅದ್ರದ ಹೆಂಗ ಐತಿ ಒ ಕೈ್ಯಾಗ ಒಂದ್ ರೋಬೋಟ್ ಹಿಡದಂಗ ರರಿ ಅದ ಕೆಟ್ಟ ಹಿಂಗ ಡಿಸೈನ್ ಡಿಸೈನ್ ಕ್ಯಾಮ್ರ ಅದು ಎಲ್ಲ ಅದು ಟ್ವೆಂಟಿ ಸಿಕ್ಸ್ ತೌಸಂಡ್ ಐತ್ರಿ ಏ ಟು ಫಿಫ್ಟಿ ಸಿಕ್ಸ್ ಇವೆಲ್ಲಾ ಸಾಫ್ಟ್ ಸಾಫ್ಟ್ವೇರ್ ನಡ್ಯಲ್ರಿ ಉದ್ರಾಗ ಹಾರ್ಡ್ವೇರ್ ಇದು ಇರ್ತೈತ್ರಿೀಗ ಹ್ಮ ಫುಂಗ ನೇ ಆಡ್ ಕಣ ಕಾಣ ಈಗಲ್ಲಾ ಫೋನ್ ಹೆಂಗ ಸ್ಮೂತ್ ಇರ್ತೈತಿ ಹ ಡಿಸೈನ್ ಇರ್ ಸ್ಥಿತಿ ಬೇರೆ ಬೇರೆ ಬಟ್ ಇದು ಬೇರೆೇ ಐತ್ರಿ ಎಲ್
ಲೈಟ್ ಇರ್ಬೇಕ್ರೀ ಕೈಯಲ್ಲಿ ಪಫಸ್ಟ್ ಫೋನ್ ಗಳ ಎಲ್ಲ ಫುಲ್ ಲೈಟ್ ಆಗಿರ್ಬೇಕು ವೈಟ್ ಇರ್ಬಂದ್ರೆ ಹ ಅದ ಹೌದು ಇವಾಗ ಏನಪ್ಪ ಫೇಮಸ್ ಅ
ಈಗ್ ಫೇಮಸ್ ಅಲ್ರಿ ಮೊದಲ್ ನಡತು ಫೇಮಸ್ ಐತ್ ಅದ ಬೆಸ್ಟ್ ಐ್ರರಿ ಫೋನ್ ಹನರ್ ಒಳಗ ಈಗ ರೀಸೆಂಟ್ ಆಗಿ ಆನರ್ ಟೂ ಹಂಡ್ರೆಡ್ ಒಂದ್ ಬಿಟ್ಟನ್ೀ ೈ ಜಿ ಐ ಏಟ್ ಒನ್ ಟ್ವೆಂಟ ಏಗ ಟ್ಂಟಿ ಏಟ್ ತೌಸಂಡ್ ಐತ್ ಅದು ಅಂತರುೂ ಫುಲ್ ವಸ್ಟ್ ಸಿಕ್ಸ್ ಸೆವೆನ್ ಇಂಚ್ ಡಿಸ್ಪ್ಲೇ ಕೊಟ್ಟನ್ೀ ಮೂರ್ ಕ್ಯಾಮ್ರಾ ಇರ್ತಾವ ಹಿಂದ್ ಕ್ಯಾಮ್ರಾನು ಚಲೋ ಐತ್ರಿ ಫಿಫ್ಟಿ ಎಂ ಪಿ ಐತಿ ಎಕ್ಟ್ ಅದು ಒಟ್ಟ ಸರಕ್ ಆತೈತಿ ಇದ ಮಾಡ್ತೈತಿ ಆ ರೇಟ್ ಒಳಗ್ ಕರೆಕ್ಟ್ ಅವರು ಬೆಸ್ಟ್ ಫೋನ್ ಕೊಡ್ತಾರ ನಮಗ್ ಆನರ್ದವರು
ಅದೇ ಫೋನ್ ಏ್ಟಟ್ ಟು ಫಿಫ್ಟಿ ಸಿಕ್ಸ್ ಇರರಿ
ಹ್ಮ್ ಏ ಟು ಟು ಫಿಫ್ಟಿ ಸಿಕ್ಸ್ ಹಾ ಟ್ವೆಂಟಿ ಏಟ್ ತೌಸ್ ಹ್ಮ್ ನೀವೇನ್ ಓದ್ತೀರಿ ಈಗ ಎ್ ಬಿ ಬಿ ಎಸ್ ಓದಾ್ತಿೀರಿ
ಹ ಡೈಲಿ ಒ ಡೈಲಿ ಹೋಗ್ತಾರೀ ಡೈಲಿ ಮಾರ್ ಮಾರ್ಿಂಗ್ ಟನ್ ಟ್ವೆಲ್ವ ಕ್ಲಾ ಗ ಇರುತ್ತಾರೆ ನಮವು ಹ ಡೇಲಿ ಫೋರ್ ಡೇಸ್ ಇರ್ತಮ್
ೇಲಿ
ಅಲ್ಲ ವೀಕ್ಲಿ ಫೂಡ್ ವೀಕ್ಲಿ ಫುಡ್ ವೀಕ್ಲಿ ಫೋ ಫೋರ್ ಡೇಸ್ ಡೈಲಿ ಟೂ ಅವರ್ಸ್ ಇರುತ್ತ ರೀ ಬೆಳಗ್ಗೆ ಟೈನ್ ಟ ಟ್ವೆಲ್
ಟೆನ್ಟು
ಆ ಟ್ಯಾಂಕ್ಟೋಟಲ್ದ ಎಲ್ಲ ಎಲ್ಲಾ ಇವಾಗ ಅಪ್ಪಾರ್ಲಿಂಬೆಲ್ಲಾ ಮುಗತ್ರಿ ಎಲ್ಲಾ ನಮ್ದು ಹಾ ಎಲ್ಲಾ ಮುಗತ್ರಿ ಇವಾಗ ಅಪ್ಪರ್ ಲಿಂಬ ಎಲ್ಲಾ ತೊರಾಕ್ಸ್ರಿ ಕಟ್ ಮಾಡಿದ್ರೆ ಎಕ್ಲಸ್ ಅಲ್ಲಿ ಆಡ್ರೀಸ್ ಮೀನ್ ಎಲ್ಲ ಕ ಮಾಡ ಮತ್ತೆ ಇವಾಗ ತೆಳಗ ಹೋಗಕ್ರಿ ಲೋವರ್ ಪಾರ್ಟಿಗ ಹೋಗಕ್ರಿ ಮತ್ತೆ ಳ ಲೆ ಲೆಗ್ ಸೈಡ್ ಲೆಗ್ ಸೈಡ್ ಎಲ್ಲ
ಇಷ್ಟರ ಎಂದಚ ಒ ಹ್ಮ್ ನಿಮ್ಮ್
ನ ನಮ್ಮ ನಮ್ಮ ಹಾ ರೀ ನಮ ನಮ್ ಕಾಲೇಜ್ ನಲ್ಲಿ ಟೆನ್ ಬಾಡಿಸಸ್ ಅದವ್ರೀ ಇ ಐದ್ ಜನ ಕೂಡ ಒಂದ ಒಂದ ಬಾ ಐದ್ ಐದ್ ಜನ ಕೂಡ ಒಂದು ಬಾಡಿ ಬರುತ್ತೆ
ಹೌ ಐದ್ ಮಂದಿ ಕೂಡಿ ಒಂದನ್ರಿ ಸ್ಟ್ರೆಂತ್ ಎಷ್ಟ ಐತ್ರಿ ನಿಮ್ದ
ಹ ಒಂದು ಬರ್ಡೆ ಒಂದು ಸ್ಟ್ರೆಂತ್ ರಿ ಕ ಕಾಲೇಜ್ ಅಂತ ನಾವು ಎಷ್ಟು ಅರವತ್ತು ಜನರ ಅರವತ್ ಜ ಅದು ನಮ್ದು ಒಂದ್ಸ ಇದಾಗತ್ರಿ ನ ಅಂದ್ರೆ ಸೆಮಿ ಗೌರ್ಮೆಂಟ್ನು ಸೇರಿಸತಾರ ಅಂದ್ರೆ ಹೆಂಗ ಈಗ ಪಕ್ಕ ಪಕ್ಕ ಗೋರ್ಮೆಂಟ್ ಕಾಲೇಜ್ ಅಂದ್ರ ಸಿಕ್ಸ್ಟಿ ಫೋ ತೌಸಂಡ್ ನ್ ಸಿಕ್ಸ್ಟ ಫೋರ್ ತೌಸಂಡ್ ಆಗಐತ್ರಿ ಈಗಪ್ಪ ಇ ಇವ ಇದನ್ನ ಬರ್ತಾರ ನೋಡ್ರಿ ಗೋರ್ಮೆ ಪ್ರೈವೇಟ್ ಕಾಲೇಜ್ ಗೋರ್ಮೆಂಟ್ ಸೀಟ್ ಅಂತ ಅದಕ್ಕೂ ಅದಕ್ ಒನ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇರುತ್ತರಿ ಆಮ್ಯಕ್ ಪ್ರೈವೇಟ್ ಸೀಟ್ ಅಂದ್ರೆ ಫೋರ್ ಲ್ಯಾಕ್ ಟ ಸ್ಟಾರ್ಟ್ ಆಗೈತಿ ಪ್ರೈವೇಟ್ ಸೀಟ್ ಅಂತ ಅಂತ ಅಂದ್ರೆ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಬರ್ ನೋಡ್ರಿ ಹ ಎ್ ಬಿ ಬಿ ಎಸ್ ರೀ ನಮ್ದ್ರಾಗ ಎಲ್ಲಾ ತರದರು ಅದಾರೀ ಈ ಇ ಕಡೆ
ಹ ಎನ್ ಆರ್ ಐ ಮಾಡುದ್ರೆ ಎಷ್ಟ್ ಬರುತ್ರಿ
ಎನ್ರ್ ಮೇಾಲ ಮಾಡಿದ್ರೆ ಜಾಸ್ತಿ ಬಡತ್ರಿ ಇದು ರ ಏಟ್ ಲ್ಯಾಕ್ ತನಕ ಹೋಗುತ್ತೆ ಏಟ್ ಲ್ಯಾಕ್ ಹಂಗಂತಾರ ಏಟ್ ಲಾಕ್ ಸ್ಟಾರ್ಟೇ ಆಗದ್ರಿ ಅಂದ್ರ ಅದು ಇದ್ರ ಮೇಲೆ ಡಿಪೆಂಡ್ ಹಾಕತ್ರಿ ಅಡ್ಮಿನಿಸ್ಟ್ರೇಷನ್ ಮೇಲೆ
ಓಹ ಕೆ ಓಕೆ ಮತ್ತ ಈಗಿಂಗ ಪ್ರೈವೇಟ್ ಕಾಲೇಜ್ ಇರ್ತವಲ್ಲಾ ಇಲ್ಲ ಒದ ತಗಲಿ ಗರ್ಮೆಂಟ್ ಸೀಟ್ಏರಲ್ಲ ಅಂತ ಹೇಳ್ತಾರಲ್ರಿ
ಇದು ಮಾಡಕಂತ ಇಷ್ಟು ಎನ್ ಆರ್ ಐ ಕೋಟ ಇಷ್ಟು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಕೋಟ ಇಷ್ಟು ಗೋ ಪ್ರಟ್
ದೃಷ್ಟಕ್ ಒಳ ಬಿಹಳ್ಳಿ ಒಂದ್ ಐತ್ರಿ ಬಿಹಲ್ಳ್ಳಿ ಒಳ ಅಲ್ ಅಷ್ಟ ಒಟ್ಟ ಗೋರ್ಮೆಂಟ್ ಸೀಟ್ ಇಲ್ರರಿ
ಒಟ್ಟ ಇಲ್ಲ ಅಂದ್ರಿ ಅಂದ್ರ ಅವ್ರ್ದೇ ಸ್ವಂತ ಕಾಲೇಜ್ ಇದು ಮಾಡ್ಕರ್ತ ಅವ್ರಲ್ಲ ಲೈಸೆನ್ಸ್ ಗಿಸಸೆನ್ ಎಲ್ಲ ತಗೊಂಡಿರ್ತೀ ಹ ಎಲ್ಲಾ ಪ್ರೈವೇಟ್ ಮಾಡ್ಕಿಂದ ಎಲ್ಲಾ ಅವ್ರದ ಇದು ಹಂಗು ಅದವ್ರಿ ಕಾಲೇಜಸ್ ನಮ ಕರ್ನಾಟಕದಾಗ ಅದು ಬ ಬಹಳ.
ಹಂಗ ಮಾಡದ್ರೆ ಮತ್ತ ಈಗ ನಮ್ ಬಿಜಾಪುರ್ ಡಿಸ್ಟ್ರಿಕ್ ಒಳಗೆ ಎಂ ಬಿ ಎಸ್ ಕಾಲೇಜ್ ಇದ್ದಿದ್ದೆ ಅದು ಒಂದೇ ಇವ. ಗರ್ಮೆಂಟ್ ಸೀಟ್ ಕೊಡ್ಲಿಲ್ಲ ಅಂದ್ರೆ. ನಮ್ ಡಿಸ್ಟಿಕ್ ದಗ್ ಹೋಗಿ ಕಲಿಬೇಕಾಗತ್ತಲ್ಲ. ಮತ್ತ್ದ ಏನ್ರ ಒಂದು ಫೆಸಿಲಿಟೀಸ್ ಬೇಕು.
ಹಾ ರೀ ಅದೇ ಒಂದ್ ಸ್ವಲ್ಪ ಗೋರ್ಮೆಂಟ್ ಕಾಲೇಜ್ ಕೂಡ ತರ್ಬೇಕ್ ಬಿಜಾಪುರ್ಕ್ ಹಂಗ ಅಂದ್ರ ಒಂದು. ಒಂದ್ ಕಾಲೇಜ್ ತಂದ್ರೆ ಚಲೋ ರೀಗ ಬಿಜಾಪುರಕ್ಕೆ.
ಎಮ ಬಿ ಬಿ ಮಾಡ್ಬೇಕೇ ಈ. ಬೇರೆ ಇದು ನಮಗ ನಮ್ದ ಇಷ್ಟ. ಳಗ್ ಒಂದು ಎಂಬ ಬಿ ಎಸ್ ಕಾಲೇಜ್ ಇಲ್ಲ ಅಂದ್ರೆ ನಿಮ್ ಡಿಸ್ಟ್ರಿಕ್ ಯಾವ್ದ್ರೀ.
ನಮ್ದ್ ಇದ ರೀ ದಾವಣಗೆರಿ. ಅಲ್ಲಿದಾವ್ರೀ ಅಂದ್ರೆ ಆ ಜೆ ಜೆ ಎಮ ಎರ ಮಡ. ಮೆಡಿಕಲ್ ಕಾಲೇಜ್ ಅದಾವ ರೀ ಅಲ್ಲಿ.
ಓಕೆ ಓಕೆ ಎರಡದವ್ರ ಅಲ್ಲೇಂದು.
ಕಾಲೇಜ್ ಇವು ಇಲ್ಲ. ಹಾ ಒಂದು ಗೋರ್ಮೆಂಟ್ ಒಂದು ಪ್ರೈವೇಟ್ ರೀ. ಅದೇ ಅಲ್ಲಿ ಅಂದ್ರೆ ಅಂಗೇಏನೆ ಎಲ್ಲ ರೀ ನಿಮ್ ನಿಮ್ ನಿಮ್. ನಿಮ್ ನಿಮ್ಮ ಡಿಸ್ಟ್ರಿಕ್ ಅಲ್ಲಿ ಏನಂದ್ರೆ ಬರ ಪ್ರೈವೇಟ್ ಸೀಟ್. ಅಷ್ಟ ಇ ಮಾಡ್ದ ಅ್ರ ಹಂಗಲ್ ರೀ ಗರ್ಮಂಟ್ ಇರ್ತವ ಪ್ರೈವೇಟನ ಇರ್ತವ ರೀಟ್ಸ್. ಹಂಗೇನ ಅದೇ ಅಂತ ಇಲ್ಲರಿ. ಹೌದೇನ್ ಹಂಗಿತ್ತ ಅಂದ್ರೆ ಕಷ್ಟರೀ ಮತ್ತೆ ಸ್ಟೂಡೆಂಟ್ಸ್ ಅಾಗತ್ಲ. ಇದು ಮಾಡಿರ್ತಾರಪ್ಪಾಪಾ. ಈಗ ಒಂದ್ ಡಿಸ್ಟ್ರಿಕ್ ಇಂದ ಇನ್ನು ಬೇರೆ ಡಿಸ್ಟ್ರಿಕ್ಗೆ ಬಾಯ್ಿಸಿ ಹೋಗ್ಬೋದ್ರ ಈಗ. ಗರ್ಲ್ಸ್ ಕಷ್ಟ ರೀ ವಾಕ್.
ಹಾ ಈಗೆಲ್ಲಾ ನೋಡಿರಿ ಇಲ್ರಿ ಮೊನ್ನೆ ಒಂದ್ ಹದ್ಮೂರ್ ವರ್ಷನ್ ಹುಡುಗಿ ಈ ಮೂವತ್ ಮಂದಿ ಹುಡುಗಿ ಹತ್ ಐದ್ ದಿವಸ ಕಂಟಿನ್ಯೂ ಅತ್ಯಾಚಾರ ಮಾಡ್ಯಾರಂದ್ರ. ಮೂವತ್ ಜನ ಕೂಡಿ ಅದ್ನಲ್ ಆಡ್ಜೊಳಗ ವೈನ್ ಕುಡಿಸತ. ಎಲ್ಲಾ. ಹಿಂಗೆಲ್ಲಾ ಇದ್್ದ ಬಳಕ ಹೆಣ್ಮಕ್ಳಿಗೆ ಹಿಂಗ ಹೊರಗೆ ಕಳಿಸಸ್ಬೇಕಕ್ ಅನ್ನೋದು ಬಾಳ ಇದು ಆಗುತ್ತೆ. ಇನ್ನು ಕರೆ ಅಂದ ನಮ್ ಇಂಡಿಯಾದಾಗ ಇಂಡ ಇಂಡಿಪೆಂಡೆಂಟ್ ಆಗಿ ಯ. ರು ಓಡಾಡಲ್ಲೇ ಫುಲ್.
ಹಾ ರೀ ಹೌದ್ರಿ ಕರೆಕ್ಟ್ ನೈಟ್ ಅಂತೂ ಬರಂಗ ಅಲ್ರಿ ಗರ್ಲ್ಸ್ ವರಕ್ಕೆ. ಮಾರ್ನಿಂಗಗೆ ಬರಕ್ ಹೆದರ್ತಾರೀ ಆ ಮಾರ್ನಿಂಗಗೆ ಬರಕ್ಕೆ ಹೆದರ್ತಾರೀ.
ಸರಿರಿ ಒಂದ್ ಕಾಲು ಬರ್ತಾ ಇದೆ ಮಾಡ್ತೇನ್ರಿ ವಾಪಸ್ ಆ.